ಏ ಸುಬವರಾಮ ಇನ ಕಾಲೇಜ್ ನಮ್ ಕ್ಲಾಸ್ನ ಹೆಂಗ ಬಿಟ್ಟಿಲ್ಲ ಅವರು
ಹೌದ ಎಲ್ಲ ನಮ್ ಕ್ಲಾಸ್ ಅವರ ಎಲ್ಲ ಮದವಿ ಮಾಡ್ಕೊಂಡು ಹೋದ್ರೆ
ಹ ಬಿಟ್ಟವ ನಮ್ ಕ್ಲಾಸಿನ ಎಲ್ಲ ಸುಯ ಈಗ ದೇವ್ರಿಗೆ ಎತ್ ಕಲ್ಲ ಹಾಕಂಗಸಿಟ್ಟ ಬಂದೈತಿ ಕಲ್ಲ ಹಾಕಬೀಡ ಮನ್ರಾಮ ಒಂದು
ಕಲಾಕದೆಲ್ಲ ಸ
ನೌನ ತುಲ್ ರಂಡಿಮಗಳ ಅಕಿ ಎಟ್ಟದ ನಂಬಿದೆ ಅಪ್ಪಾ ನಂಬಿದ ಆ ಹುಡುಗ ನಾಗ ನಂಬಿದ ಅಕಿ ನೋಟ ಯಾರನ್ನೂ ನಂಬಿಲ್ಲ
ಹೌದಿಲ್ಲೇ ನಾ ನಾವಾನ ಹಂಗೆ ನಂಬಿದ್ದವಿ
ಹಾ ಅಷ್ಟ ನಂಬಿ ನಾವು ಯಾರ್ದ ಎಲ್ಲ ಯಾರದ್ದ ಬಿ ನಂಬಿರಲ್ಲ ಅಷ್ಟ್ ಹುಡುಗರ್ದಾರ ಅಂದ್ರ ಅಷ್ಟ ಹುಡಗರದಾಗ ಇಕ್ಕಿ ನವು ಒಬ್ಬಕ್ಕಿನಷ್ಟ ನಂಬಿದೇನೋ ಉಳ್ಕೆದರ್ನೆ ಆರ್ ಬಿ ನಂಬಿದ್ಲ ಅವನೌನ ನಮಗ ಅಕ್ಕಿನೆ ಹಿಂಗ ಮಾಡಿಲ್ಲ ಅಲ್ಪ ಅನೀಸಬೀಡಿತ ಅಲ್ಲಿಂತ್ ಹ
ಹ್ಮ್ ನಾ ಅಕ್ಕ ಅಂತ ಆಕಿವ ನಾವೇನು ಇದ
ಹಾ ಏನ ಅದ ಹುಡುಗಪ್ಪಾ ಏನ ಕೆಟ್ಟ ಕೆಟ್ಟದ ಮೆಸ ಮಾಡರ ಏನಾರ ಅಂದ್ರ ಇದೆ ಓಕೆ ಏನ್ ಮಾಡ ಬಾಯಿ ತುಂಬಾ ಹಕ್ಕ ಅಂತ ಕರ್ದು ಅಕ್ಕಿ ಹಣ್ಣ ಅಂತ ಕರದು ಬಾಯ ತುಂಬಾ ನಿನಗ ನೀನ್ ಮದ್ವಿ ಮಾಡ್ಕೊ
ಅವ ಎಂತ ಬರ್ಗಟ್ ನಿಂತಾನಂತ ಕಾಣತ್ತ
ಹಾ ಯಾವ ಹ ತಿಳ್ಕೊ ತಿಳ್ಕೊಕ್ ಬ್ಯಾಡ ಅಂದಿಲ್ಲಾ ಮುಂದ್ ಏನಾರ ಇದ ಹೆಚ್ಚ ಕಮ್ಮ ಆದರೆ ನಿನಗೆನ ಫ್ರೆಂಡ್ಸ್ ಸಿಗ್ತಾರ ಹಾ ನೋಡಿರ ನೀವೆಲ್ಲಾ ಅವರ ತಮ್ಮ
ಮಾಡೆಳ ಅಂತಕಿ
ಹಾ
ಆ ನಂಬಿಕೆ ಮ ಇದಕ್ ಲಗ್ನ ಕರ್ದಿಲ್ಲ ಮ್ಯಾರೇಜ್ ಕ ಕರದಿಲ್ಲ ಅಂತ ಮೆಸೇಜ್ ಹಾಕಿದಲ್ಲ ಅಂತ ಅ ನೋಡಿದ್ರ ರಿಪ್ಲೈ ಮಾಡಿಲ್ಲ ಅಂತಾಕಿ
ಎ ಮತಿ ಅಷ್ಟು ಸೂಕ್ಕು ರಾಮ ಯಾವ ಒಂದ್ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತವ ನೋಡ ಇನಾ ಅವಕರನಾ ಬಗ್ಗಸಬೋದು
ಹ್ಮ್
ಇಟ್ಟಿದ್ದು ಆಟಿಟ್ಯೂಡ್ ತೋರಿಸ್ತವಲ್ಲ ಬಾಳ ಏನ್ ನಂದ ಈದೈತಿ ಅನ್ನೊ ಶಿಸ್ತ್ ಮಾಡ್ತಾವ ಒಂದ್ ಸ್ವಲ್ಪ ಫಸ್ಟಿಗೆ ಆಟಿಟ್ಯೂಡ್ ಸ್ಕೊಂತ ಅಡ್ಡಾಡ್ತರ್ತವಲ್ಲ ಅಂತ್ ಬಗ್ಗಿಸಬೋದ ಅಂತವು ಅದು ಒಂದ್ ಡೈಲಾಗ್ ಐತಲ್ಲ ನಾ ಅಂದಕ್ಕಿನ್ ಬಿಟ್ಟಿಲ್ಲ ಅಂತ ಏನೋ ಒಂದು ಹಾ ಗಾಟೆಗ ಸಾಕ್ಷಿ ಇರತ್ತಾವ ನೀನೇ ಸುಂದ್ರಿ ಅಂತ ತಿರ್ಗಾಡ್ಬೇಡ ನಾ ಅಂದಕಿನ್ ಬಿಟ್ಟಿಲ್ ನ ಬಿಟ್ಟ ನನ್ ಮಗ ಅಲ್ಲ ಅಂತ ನೋ ಒಂದು ಹ ಒಂದು ಗಾಡಿಗ ಹಾಕ ಸಿರ್ತಾರ ನೋಡಲೆ ಟಿಪ್ಪರ್ಗಳಿಗೆ ಹಿಂಗ್ ಯುವಕರ್ಗಳಿಗೆ ಪಿಕಾಪುಕ ಅವಕ
ಹಾಕ್ತಿರ್ತರ ನಮ್ಮಪ್ಪ ಹೈದರಾಬಾದ್ ಅವರು ಅವ್ರ ಕ್ಲಾಸ್ನಾಗ ಕಲಿಯಕತ್ತವಲ್ಲ ಅವು ಬಾಳದವ
ಹ್ಮ್ ಅವ್ರಕಲ್ಲ ಅದು ಅಕ್ಷತಗ ಇದು ಇದು ಅಕ್ಷತನ ಐಡಿ ಕೊಡ ಅಂತ ಇದ್ದ ಮೊದಲ್ ಫಸ್ಟ್
ಇಲಿತಿ ಆಕಿನ್ ಐಡಿಯಲ್ಲಿತಿ
ಸ ಇದ ಹಾಕ್ಯಂಡ ಗೇಸ್ ಕುಂತಿರತಾಳ ನೋಡ ಗದ್ಯಾಗ ಡಿ ಪಿ ಆಕಿಂದ
ನಾನ ಐಡಿಯಲ್ಲ ಅಕಿ ಫಾಲೋ ಇಲ್ಲ ನನಗ
ಪಾಲೆಲ್ಲ ಕೊಡ ಅಂತ ಹೇಳಿದ್ದವ ಕೊಟ್ಟಿದ್ದೆ ಬಾಳಷ್ಟು ಕಳನ್ ಅಂತ ಮತ್ತ ಏನ್ ಮೆಸೇಜ್ ಇಲ್ಲ ಏನ್ ರಿಪ್ಲೈ ಎಲ್ಲ ಏನಿಲ್ಲ ಆಯಿ ಅಂತ ಕಚಿನಂತಂಗ‌. ಏನು ರಿಪ್ಲ ಇಲ್ಲ ಏನಲ್ಲ ಅಂತಕಿದ.
ಆಕದ ಆಟ ನೋಡಿಲ್ಲ ಏನ ಎಲ್ಲ.
ಹ್ಮ
ಸೌಭಾಗ್ಯ ಹಬ್ಬಿ ನಂದಿನಿ ಹೋಗ್ಬಬೇಕಿ ರತ ರತ್ನಾ ಹೋಗ್ಬಿ ಮಮತಾ ಒಗ್ಬಬೇಕಿ ಮೇಘ ಒಗ್ಬಬೇಕಿ ಅವ್ರ ಕ್ಲಾಸ್ ಮೇಾಗ. ಹಾಕಿ ನಿಕಿತಾಬೇಕಕ್ ಪಾ ಹೋದಾಳರ್ಂದ ದಿವ್ಸ ನ ಮೆಸೇಜ್ ಹಾಕಲ್ಲ ಏನ ರತ್ನಾಗು ಹಾಕಿಲ್ಲ ಒಂದ ದಿವ್ಸ. ಆಯ್ ತಂಗಿನ ಅಂದಿಲ್ಲ ಆಯ ಅಕ್ಕನು ಅಂದಿಲ್ಲ ಆಯ್ ವಾಯಿನ ಅಂದಿಲ್ಲ ಕ,
ಹ -ಯಕಾಕ್ಕೋಬೇಕು ಅವ್ರುಾಕಿದಾಗ ಮೆಸಜ್ ಮಾಡಬೇಕಷ್ಟೆ.
ಹಾ- ಅದಕ್ಕೆ ಅವಾವಕ ಹಾಕಕ್ ಹೋಗಿಲ್ಲ. ಉಳ್ಕದು ಮೊನ್ನೆ ಈಕೀಗ ಸೌಭಾಗ್ಯ ಸಿಟ್ಟ ಅಂದ್ರೆ ಎದರದ್ದ ಅಂದ್ರೆ ನಂಬರ್. ಕೊಟ್ಟಿಲ್ಲಲ್ಲ ಅದ ಸಿಟ್ಟದು.
ಯಾರ
ನಂಬಾರ ರಮೇಶ್ ಅಣ್ಣಂದಾನ ಬಸವಂ ರಮೇಶ್, ಚಂದ ಬಸಂದನ ಕೊಡ ಅಂತ ಕೇಳಲಕ್ಕಿ ಮೇಘನ್ ಕಡೆ ಫೋಟೋ ಬಿಡ್ಸ್ಕೊಳಕ್ಕ. ಫೋಟೋ ಬಿಡು ನನಗ ಅಂತಷ್ಟ ನಂಬರ ಹ ಈಕಿದ್ರ. ನನ್ ಕಳ್ಸ ಬಸು ನಾ ಕಳ್ಸ. ಗ -ಅಂತಸ ಬಿಟ್ಲ ನನ ಕಳಿಸತಾನ ಹೇಳ ಅವ ನನ. ಕಳಸ್ತಾನ ನಾನು ಏನ್ ಕಳಸ್ತೀನ್ ತಗ ಒಂದು ಬೆಟ್ಲಕ್ಕೆ. ಹಿಂಗಾಗಿ ಅದಕಾಕಿ ನಮ್ ನಮ್ಗ ಚೀಟಿ ಇಡಕ್ ಬಂದಿದ್ಲು ಆಲಲ್ ಕೆಲ್ಸದ ಏ- ವಾಳ ನಂಬೇಡಾ ಅವಡು. ಣ -ಹಂಗ ಹಿಂಗ ಅಂತ ಡೈಲಾಗ್ ಹೊಡ್ತದ. ಅಕ್ಕಿಗನ ಹೇಳಿದ್ಲ ಅಂತ ಅಕ್ಕಿಗ ಹಿಂಗ ಹಿಂಗ ಹುಡುಗರು ಹಿಂಗ ಇರ್ತಾವ ಹಂಗ ಇರ್ತವು. ಅಂತ ವಸ
ಹ್ಮ್ -ಹ್ಮ್
ನಾನನ್ ಗಜಯಲ್ಲ ಆದಾಗನ ಹಿಂಗೊಂದಳಂತಕಿ ಸೌಭಾಗ್ಯಂತ
ಅದ ಮ ನನ್ಗೆ ಆಚರ್ ಆಯ್ತ ಅದಕ್ಕೆ ಅವ ಅವತ್ ಸಾಯಂಕಾಲ ಕೊಟ್ಟ ಐಡಿಯಾ ಬಸ್, ಇಗ ಇವನ್ ಇವ ನಮ್ ದೋಸ್ತಿಗೆ ಹ- ಎಲ್ಲೆಲ್ಲ ನಮ್ಮ್ ಮಂಜು ಮಂಜುನಾ ಅಂತ ಅಂತಾನ,
ಹ
ನಮ ದೋಸಗ್ ಹಿಂಗ ಅಂದ್ರ ಇಲ್ಲಿ ಅಂತಿಕಸ್ ಕೊಟ್ಟಿನ ನಮಗ್ಗ.
ಹ -ಹ- ನನ್ ಬಗ್ಗೆ ಏನು ನಾನ್ ಅಧಿನಂಜನಕ್ಕೆಗ ಅಧ್ಯ್ನನನು ನನ್ ಬಗ್ಗೆ ಏನ್ ಗೊತ್ತ. ೈತ್ ಅಂತ ಕ್ಯಾಂಗ ಅಂದ್ಲು ಏನಾರ ತಿಳ್ಕೊಂಡು ನಾವ್ ಏನಾರಪ್ಪಾ ಒಂದೇ ಕಾಲೇಜ್ದಾಗ ಕಲ್ತಾಳಕ ನಮ್ಮ ಕಾಲಜ್ದಾಗ ಇಂಥ ಏನಾರಕ ತಪ್ಪ. ಪತಿ ಮಾಡಣ ನಂಗ ಏ ಹೋಗ್ಲಿ ಬಿಡ ಅವ ಆಗ್ತಸತ್ಂತನ ನಾ ಹಚ್ಚಕಿ ನಾ ಮಾತಾಡಕ ನಾ ಇದ ಮಾಡಕಕ್ಕ ಏನ್ ಹಚ್ಬಾಡನ ಬ ಬಿಟ್ಟ ನನ್ ನನ್ಗಾಕಿ ಹಚ್ ನೀನ್ ನೂರ್ ಸಲ ಫೋನ್ ಮಾಡಿ ಅ ತಕಿ ಏ ನೀ ಹಚ್ಚದಲ್ಲ ಆಕಿ ಹೆಂಗಂದ ನನಗ ಅದ ನಾಾನು ಯಾಗ ಮಾಡ್ತ.
ಗೊಲ್ಲ ತಾನೇ ಅಡಡು ಹುಡುಗರನ್ನ ಮೈಂಟೈನ್ ಮಾಡಿಗಿಸಿ ನಮ್ಮ ದೋಸ್ತಗೆ ಅಂತಳ ಅಂಂತೇಳಿ. ಒಮ್ಂತಾಗಿ ಹೇಳಿದ ಹಂಗೆ. ಎಟ್ಟ ಕೂಡ ತಾರಿ ಆತ ಹ್ಮ ಆ ತಾರಿನ ನಾಮು ಹಂಗಗೆ ಅಂತ ಹೇಳಿ ಬಿಡ ಹಾಕಿ ಕಣ ಮುಂದಿನಿ ಅವ್ ಒಣ ಒಣ ಪಣ ಎಷ್ಟು ತತ್ರಾಸ ಆಗಿಬಿಟ್ಟ್ರ ಹೇಳಿ
ಹ್ಮ -ಹೆಂಗಗೆ ಹೇಳ್ತಗೋಡು
ಅವು ಬಿಕ್ಕಿ ಬಿಕ್ಕಿ ಹಳ ಹಳಾರ ಸಿಸ್ತಿವ್ತಾನೆ ಮತ್ತು ಅನ್ನಪಣವಡ.
ಹಾ
ಅಷ್ಟುತ್ರಿಲೋ ಮಾಡಿದ್ರನು ಇಂಥ ವಿ ಪರೆ ಮಾಡಕ್ ನೋಡ
ಏ ಕ ಬಾವುಡುಗ ರಂಗರಮ ಉಡಿಯಾ ರಂಗ ಉಡಿಯಾ ರಂಗಾರಾಮ ಒಬ್ಬಾಗ ಎಂತ ಸ ಕೆಟ್ಟಟ್ಟನ್ಸ್ತೈತಿ ಭೈಬಾರಜ ಕಾಮನ್ ಏಜ್ ನಿಂದ ಇ ಇರ್ತೈತಲ್ಲ ಕಾಮನ್ ಬಟ್ ಎಲ್ಲರಿಗೂ ಇದು ತಗೊಂಡ್ ಸಾಯ್ಬಾರದ ಸಾಯ್ತ್ ಸಾಯ್ತಿವ ಒಬ್ಬಂದ ಜ್ಯೋತಿ ಸಾಯಿ
ಹ್ಮ್ ಅದೇ ಹಂಗಿ ಒಣಕ್ ಮತ್ತ ಇವ ನೋ ಅ್ರ ಒಣಪ್ಪಣ ಒನಪಣ ಏನ್ ಮಾಡಿದ್ನ ಅಂತ ಹೊನಪಣ ಏನ್ ಮಾಡಿದ್ನಳಾಕಿ
ಆರಾಮಸೇನುೂನು ಹ್ವಶನ್ ಪೇಪರ್ ಗಷನ್ ಪೇಪರ್ ಕೊಟ್ಟಿರ್ತಾನನಲ್ಲ ಯಾಕ ಈಗ ಅಂದ್ರೆ ಟೆಂತ್ ಇದಾವ್ ಯಾವ ನ ಪ್ರಿಪೇಡ್ರ್
ಎಲ್ಲ ಕೊಟ್ಟಿರ್ತಾನ ಮತ್ತೆ
ಎಲ್ಲ ಕೊಟ್ಟಿ ತಾನಕ್ಕೇಗೆ ಹ್ಮ್ ಇಲ್ಲ ಸ್ವಲ್ಪ ಸ್ವಲ್ಪನ ಇಷ್ಟ ಹಾ
ತ ಅವ ಸರಿಯಾಗಿ ಕಲ್ತಿಲ್ಲ ಅಲ್ಲಿ
ಅಲ್ಲಿ ಕಲ್ತಿಲ್ಲ ಅಂಗ್ಯನ ಅಂತ ಬರಿ ಅಾವ್ದ ಮುಗ್ದಿಂದ ಕಲ್ತಾರ ಅಂಗ್ಯನಾ ಅಲ್ಲಿದ್ದ ಕಲ್ತರ ಮತ್ವ್ಯಾರ ಇರ್ತಿದ್ದ ಹಂಗನು
ಹ್ಮ್ ರಾತ್ರಿ ರಾತ್ರಿ ಹೋಗಿದ್ದು ಮತ್ತೆ
ರಾತ್ ರಾತ್ರಿ ಹಿಂದ್ ನಾ ನಮ್ಮ ಅಂತಾರ ಆದ್ರರು ಹಿಂದ ಏರ್ ಬರ ಸಲ ಮಕ್ಕಳು ಟೈರಸ ಏಾರಿ ಬರ ಸಲ ಮಕ್ಕಳು ಮ್ಯಲ್ ಬಾರ ರಸಿ
ನ ಬ್ಯಾಜ್ದ ಯಾವ್ದ ಅಂತದ್ದ ಆಗ್ಲಿಲ್ಲಪ್ಪಾ
ಅವಾಗ ಇದ್ದೊ ಒಂದು ಟೈರಸ್ ಏರ್ಬರ ಪ ಎಂದೆ ಮತ್ತೆ ಅಂತ ಸಣ್ಣ ಮಕ್ಕಳ ಇದ್ದೀವಿ ಇಂದು ನೋಡ್ರಮ್ಮ ಎ ಸಳ ಮಕ್ಳೇಜ ನವು
ಅದೇ ಮತ್ ನಮಗ ಅಂತ ಪರಿ ವಯಸ್ನ ಇ್ದಲ್ಲ ಅವಾಗ ನಮಗ
ಅವಾಗ ಯಚ್ನೆ ಅಲ್ರಾಮ್ ಅಂತ ಇ
ಹ್ಮ್ ಮತ್ತ
ಹಂಗ ಇದು ಅಂದ್ರ ಅಲ್ ರಾಮ್ ಯಾವಷ್ಟ್ ಫುಡಮಂಗ ಇರ್ತ ನಾವ ಎದ ಪೈಪ್ ಇಡ್ಕೊಡ್ ಹ ಈ ಎಡು ಎರಡ್ ಫ್ಲೋರ್ ಗಟ್ಲೆ ಯಾವ ಸುಳ ಮುಗ ಇರ್ತಾನ ಬದನಂದ್ರ ಅಲ್ಲೇ ಕಾಲ ಲ್ಲ ಕೈ ಅನ ಹಿಂಗ ತಲಿ ನೆಲ್ಕ್ಅಲ್ಲೇ ಸಾಯ್ಬೇಕು
ಈ ಎಲ್ಲ ಹೇಳಿ ಅಂದನ್ ಮೇಗ
ಇಲ್ಲಪ್ಪಾ ಹಿಂದ ಶೆಬ್ಬುದ ಅದ ಏನು ಹೇಳಿಲ್ಲಪ್ಪಾ ನಾ
ಹ್ಮ್ ಹ್ಮ್
ಹಂಗ ಅಂತ ಉಡಾಳ್ಗಿರಿ ನಾವ್ ಮಾಡೀವಿ ರಾತ್ರೋ ರಾತ್ರಿ ಎಗ್ರಸ್ ತರಕ್ ಹೋಗಿವವಿ ಓ ಉಡಾಳನ್ನಕ್ಕೇನ್ ಕೆಟ್ಟ ಉಡಾಳ ಮಾಡಿಲ್ ಬಿಡ್ಪ ನಾವ ನೋಡಾಕ್ ನೋಡ್ತಯ ಕಣ್ಣಿಗೆ ಎಟ್ಟ ಸಲೆ
ಇ ನಮ್ಮಸ್ಟ್ ಯಾರು ಮಾಡಿಲ್ಲ ಅಲ್ಲಿ
ಹವುಡಾ ನಮ್ಮೋಸ್
ಯಾರು ಮಾಡಿಲ್ಲ ನಮ ಕಾಳಾರಂಗ್ ಮಾಡಿವ ಅಂದ್ರೆ ನಾವು
ಹಾ ನಾವವು ಕಾಳ ಆರಾಮಂಗ್ ಮಾಡಿವವಿ
ಮಾಡಿದ್ದು ಜಾಸ್ತಿ ನಾವೇ ಕಾಣಂಗ ಮಾಡಿ ಹುಡ್ಕ್ಯದ್ರ ಮಾಡ್ರ ಕಾಣ ಕಾಣ್ರಂಗ ಮಾಡರ ಅವರು
ಎಟತ್ನೇ ಬ ಕಟತ್ನ ಹೋಗುದು ಎಟತ್ನೇ ಕಟತ್ನ ಬರುದು ಇದು ಚಿಕನ್ ಮಾಡದ ಹೇಳ ನಿನ್ಗೆ ಯಾವ ಶ್ರಮಂಗ ಮಾಡ್ತಾನ ಅಲ್ಲಿ ಹೋಗಿ ಇಂದುಯ್ ಮಾಡುದಳ್
ಹಿಂದೋಗಿ ಮಾಡೋದಾಯ್ತು ಅದ ಕೀಲಿ ಆಯ್ತು ಮತ್ತೆ ಪ್ರಯೋಗಾಲಯ ಕೀಲಿ ಆಯ್ತು
ಹಾ ಅವು ಅಲ್ಲಸು ಹೇಳ ಯ ಸಳ ಮಗ
ಹಾ ಸತರ್ತಾನೆ ಎಂತ ದೇಶವನ ಇದಿದ್ದ್ನು ಅವನ ಅವ್ರ ಕೈ ಟೆಂತ್ ಕರೆ ಆಗಿದ್ದಲ್ಲ ತಗೊಂಬರದು
ಹಾ ಅವನ್ ಕಾಣ್ತಾ ಪಿಸೆ ಇ ಮಾಡಿವ ನೋಡಿದಾರ ಹ್ಮ ಎಂತ ಡೇಂಜರ್ ಅದನಂದ್ರ ಅವ್ನ್ಕಿಂತ ಡೇಂಜರ್ ನಾವ್ ಇದೇವಂತ ತೋರ್ಸೆವೀ
ಅಂದರು ಅ ಊಡಾಳ್ ಮಾಡಿದಾರ ಲೇ ಊಡಾಳ್ ಮಾಡ ಊಡಾಳ ಮಾಡಿರ ಅಷ್ಟೇನ ನಾವ ಸಣ್ಯರು ಅಷ್ಟ ಇದ್ದೇವೆಲ್ಲ
ಹ್ಮ್ ಹ್ಮ್
ಅದು ಒಂದ್ ಸಿಗ ಬಿದ್ದಿದ್ದ ಅಂದ್ರೆ ನಾವ್ ಯದು ಅಂದ್ರ ಲಾಸ್ಟ್ ಟೈಮ್ದಾಗ ನಾವು ಟೆಂತ್ ಇದ್ದಾಗ ಚಿಕನ್ದ ನೋಡದು ಪರಿಷರ ರೂಮ್ದಾಗ ಪ್ಲೇಟು ಉಂಡಗ ಅದು ಬಗಣಿ ತೊಳಿಲಾರ ಇಟ್ಟೋಗಿದ್ದು ಅದೊಂದೇ ಸಿಕ್ಕಾಕೊಂಡಿದ್ದು ಅ ಬುಟ್ರೆ ಇನ್ನೊಂದು ಕಲಿಯಿಲ್ಲ ನಮ್ಮ ಮತ್ತೆ ನಮ್ಮ ಅಂಬ್ರನ್ ಮ್ಯಾಗ ಜಾಸ್ತಿ ಕಲಿ
ಅಲ್ಲಿ ಅವೆಲ್ಲ ನಮ್ ಟಿಂಪು ಟ್ಯಾ ಕ ಒಂದಲ್ಲವ
ಯಾಕ ವಾಂದನಪ್ಪ ಅವ ನೈನ್ತ ಜೊತೆ ಕಲ್ತ್ಬಿಟ್ಟಾವ ಜಾಸ್ತಿ
ಮಗ
ಹ್ಮ್ ನಿಕಿತನ್ ನಿಖಿತನ್ ಸಂಬಂಧ ಕಡುವ ಕೊಟ್ಟು ಯಾಕಂದ್ರೆ ಇವೇ ಪರಿಷೆ ಎಲ್ಲ ಇ
ಹ್ಮ್ ಅಲ್ಲ ನಾವು ನೈನ್ತ್ ಕ್ಲಾಸ್ ಇದ್ದಾಗ ಅವನು ಒಂಥರ ತರಿದ್ದವ
ಹ ಇವನ್ ನಮ್ ಸೈಡ್ ತಗೊಬಿಡ್ಬೇಕಂತ ಅಂತ ಅವ ಹೇಳ್ಕೊಬೇಕಂತ ವರ್ಷನ ಅವನ ಹಾಕೊಂಡು
ಇದು ಆ ಕಡಿ ಗ್ಯಾಂಗ್
ಅಕಿಗ ಮೊದ್ಲ ಎಂಗೇಜ್ಮೆಂಟ್ ಆಗಿತ್ತ
ಎಂಗೇಜ್ಮೆಂಟ್ ಮದ್ಲಾಗಿತೆನು ಹದಡು ಮಕ್ಕಳು ಯಡ
ಯಾಡ್ಗಂಡ
ಹಾ ಆರಾ ಕರೆಕ್ಟ್ ಇದ್ದು ಗಾಂಡು ಪುಣ್ಯ ಮಾಡನ್
ಹ
ಶೇಫ್ ಗಿಫ್ ಕರೆಕ್ಟ್ ಇದ್ದು ಗಂಡ ಪುಣ್ಯ ಮಾಡ್ಯಾನ
ಹ
ಜವಾರ್
ಇಲ್ಲೆ ನಮ್ ಕಾಲೇಜ್ದ ಐತ್ ರಿ ಪರಾಮ
ಮತ್ತೆ